ಹಲೋ
ಕೇಳ್ಸ್ತೀದೆಯೆನಮ್ಮ.
ಈ ಗ್ ಕೇಳಿಸ್ತಿದೆ
ನಾನ್ ಎಷ್ಟ್ ಹೇಳಿದ ಆಗ್ಲೇ ಮೂರಲ್ಲಾ.
ಹಾ ಮೂರು
ನೋಡನಾ ಇವಾಗ್ ಎಷ್ಟ್ ಹೋಯ್ತದೆ ಅಂತ.
ಹ್ಮ ಹ್ಮ್ ಬಟ್ ನಂಗ್ ಗೊತ್ತಿರ ನಿನ್ಕಡೆಯಿಂದ ಜಾಸ್ತಿ ಬಂದಿರಂಗಿತ್ತು.
ಇಲ್ಲ ನಂದ್ರಲ್ಲಿ ಡಯಾಲ ಲಿಸ್ಟ್ ಅಲ್ ಐತ್ತಲ್ಲಾ. ಐತ್. ಬಂದೈತೆ ಅದ್ ಅದ್ರಲ್ಲಿ ಎರಡು ಮಾತಾಡಿಲ್ಲ ಜಿರೋ ಇನ್ ಮೂರ್ ಮಾತ್ರ. ಹೈತೆ.
ಹ್ಮ್
ಅಷ್ಟೇ ಆ ಮೂರೆ ಇನ್ ಯಾವ್ದ. ಅದು ನಂದು ಇನ್ ಯಾರ್ಗು ಮಾಡಿಲ್ಲ ನಾನು.
ಹೌದಾ
ಹ್ಮ್
ಹ್ಮ್ ಓಕೆ ಓಕೆ
ಈಗ್ ಎರಡ್ ಸರಿ ನಿನಗ್ ಬರ್ಲಿಲ್ಲ ಒನ್ನೇ ಟ್ವೆಂಟಿ ಸೆಕೆಂಡ್ಸ್ ದಿಸ್ ವೀಕ್ ಟಾಸ್ಕ್ ಕಂಪ್ಲೀಟ್ ಆಗೈತೆ ಈ ನಂಬರ್ಗೆ ಅಂತ ಬಂತು ನಿನ್ ನಂಬರ್ಗೆ. ಈಗ ಮೂರನೇ ಸರಿಗಕ್ಕೆ ಕನೆಕ್ಟ್ ಟ್ಟ್ ಆಯ್ತು.
ಹ್ಮ ಹೋಗ್ಲಿ ಬಿಡು
ಒಳ್ಳೇದಾಯ್ತು ಬಿಡು.
ಹ್ಮ ಹ್ಮ್
ನೆನ್ನೆ ಎಲ್ಲಾ ನಿಮ್ ಅಣ್ಣಂಗ ತಲೆ ತಿಂತಿದ್ದೆ ನಂಗೆ ಮಾತಾಡಕ್ ಯಾರು ಸಿಕ್ತಿಲ್ಲ ಯಾರು ಸಿಕ್ತಿಲ್ಲಾ ಅಂತ.
ಅಣ್ಣುದು ಮಾಡಿದಯಾ.
ಇಲ್ಲಾಪ್ಪಾ ನಿಮ್ಮಣ್ಣ ಮಾತಾಡಿ ನೋ ಮಾಮೂಲಿ ನಾವ ಇಂಗ್ ನಾರ್ಮಲ್ ಆಗಿ ಮಾತಾಡ್ತಿದೀವಿ ಅಂದ್ರೆನೆ ನಿಮ್ ಅಣ್ಣಂದ ಭಯಾಗ ಬರೋ ಮುತ್ಗಳು.
ಸುಮ್ಮನೆ ರಿಜೆಕ್ಟ್ ಮಾಡಿಸ್ಕೊಬೇಕು. ಅದಿಕ್ಕೆ ಅಂತ್. ಸಾಸಕ್ಕೆಲ್ಲಕ್ಕೈ ಆಖಿಲ್ಲಾ
ಹ್ಮ್ ಹ್ಮ್
ಹ ಡಿಗ್ರಿ ಓದತ್ತಿದ್ದಾಗ ಒಬ್ ಫ್ರೆಂಡ್ ಆ ರಾಗು ಅಂತ ಅವ್ನು ಕೇಳ್ದೆ. ಅವ್ನು ಸರಿ ಆಯ್ತು ಮಾಡ್ಕೊರ್ತೀನಿ ನಂದರ್ ನಾನು ಬೇರೆಯವರಿಗೆಲ್ಲ ಇದ್ ಮಾಡೋಕ್ ಹೋಗಲ್ಲ ನೀನು ಮಾಡ್ಬೇಕಾದ್ರೆ ಮಾತಾಡ್ತೀನಿ ಅಂತಂದ.
ಹ್ಮ್ ಹ್ಮ
ಯಾಕೆಂದ್ರೆ ಕೆಲ್ಸದಾಗ ಇರ್ತಿವಿ ಜನರಲ್ ಶಿಫ್ಟ್ ಟ್ಟು ಟೈಮಿಂಗ್ಸ್ ಆಗಲ್ಲ ಮನೆಗ್ ಬಂದ್ಮೇಲೆ ಯಕೆ ಸುಮ್ ಮೊನ್ನೆ ಮೊದ್ಲೆೇ ರ್ಗುರ್ ಗುರ್ ಅಂತಾರೆ ಯಾರತ್ರನ ಮಾತಾಡ್ ನೋಡಿದ್ರೆ ಮತ್ತೆ. ಅಂತ ನಿನ್ ವೈಫ್ ನಂಬರ್ ಕೊಡು ಸೇರ್ ಸು ಒಂದೇ.
ಹಾ
ನ್ ಮನೆಗ್ ಹೋಗ ಕೇಳ್ಬಿಟ್ಟು ಹೇಳ್ತಿನಿ ಅಂತ ನಿನ ನೋಡಣ ಏನ್ ಹೇಳ್ತಾರೆ ಅಂತೆ.
ಹ್ಮ ಮತ್ತೆ ನಾನೀಗ ಅ ಆಮೇಲ್ ಕಾಲ್ ಮುಗಿದ್ಮೇಲೆ ಸ್ನಾನ ಮಾಡಿ ಹೋಗಿ ಅಡಗೆ ಮಾಡ್ಬೇಕು. ಮುಸಪ್ ಸಾಂಬರ್.
ನಾನು ಮಾಡ್ಬೇಕು. ಇನ್ನೊಂದ್ ಅರ್ಧ ಗಂಟೆ ರಂಗಪ್ಪ ಬರ್ತಾರೆ.
ಹಾ
ಅಂದ್ರೆ ಬೇಯಿಸಿಕ್ಕಿದೀನಲ್ಲಾ ಆ ರುಬ್ಬಿ ಒಗ್ ಗರಣೆ ಹಾಕಿದ್ರಾಯ್ತು ಅಂತ ಸುಮ್ಮನೆ ಕೂತ್ತಿದ್ದೀನಿ.
ಅಂದ್ರೆ ಏನು ಬಸ್ಸಾರು ಮಾಡ್ತಿದಿಯಾ.
ಏ ನಮ್ ನಾವ್ ಮಾಡೋ ಮಶಪ್ ಬೇರೆ ಇವ್ರು ಮಾಡೋ ಮಶಪ್ ಬೇರೆ ಕಣೆ. ಅಲ್ಲಿ ನಾವು ಬೇಳೆ ಟಮ ಟೆಲ್ಲ ಬೇಯ್ಸ್ಬಿಟ್ಟು ಸೊಪ್ಪೆಲ್ಲ ಹಾಕಿ ಕಿ ಬೇಯಿಸ್ಬಿಟ್ಟು ಮಸ್ತ್ ಬಿಟ್ಟು ಒಗ್ಗರಣೆ ಇದ್ ಮಾಡ್ತೀವಲ್ಲ. ತರಲ್ಲ ಇವ್ರೆಂಗೆ ಗೊತ್ತ ತ್ತ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸೊಪ್ ಪ್ಪು ಬೇಳೆ ಎಲ್ಲ ಬೇಯಕಾ ಕ್ತಾರ್ ಒಟ್ಟಿಗೆ. ಬೇಯಿಸ್ಬಿಟ್ ಟ್ಟು ಆಮೇಲೆ ಎಲ್ಲ ಸೇರ್ಸ್ ಸಿ ಕ ಹಸ್ ಹಸಿ ಕಾಳಾಕಿಲ್ಲ ಅಂದ್ರೆ ಸ್ವಲ್ಪ ಬೇಳೆ ಹಸಿ ಕಾಳಾಕಿದ್ರೆ ಕಾಳ ಮಾತ್ರ ಬಿಟ್ಬಿಟ್ಟು ಸೊಪ್ಪೆಲ್ಲಾ ಹಾಕ್ಬಿಟ್ಟು ರುಬ್ಬುಟ್ಟು ಅವ ಒಗ್ಗರಣೆ ಹಾಕದು. ಅದ್ ನಾವ್ ನೋಡಿದ್ರೆ ನೋಡಿತಕ್ಷಣ ಹ ಬಸ್ಸಾರು ಅಂತಾನೇ ಅನ್ನಿಸ್ತದೆ.
ಹ್ಮ ಹಾ
ಅದು ಇವ್ರಿಗ್ ಮಷಪ್ಪು.
ಹ್ಮ್
ಕ್ ಇಷ್ಟ ತಿನ್ನಕೆ ಇದು ಇಷ್ಟ ಇಲ್ಲ. ಆದ್ರೆ ಇವ್ರುಗಳೆ ಅದ್ರಾಗೂ ನಿ ತಂಗ್ಯವ ತಿನ್ನದೇ ಇಲ್ಲ. ಸೊಪ್ ಸೊಪ್ ಬಾಯಿಗ್ ಸಿಕ್ತದೆ ನಾನ್ ತಿನ್ನಲ್ಲ ಅಂತ ಕುತ್ಕತಾಳೆ.
ನಾನ್ ಇಲ್ ನಮ್ಮ ನಮ್ ತರಾನೇ ಮಸಪ್ಪ ಮಾಡದಪ್ಪ.
ನಾನು ಮಾಡ್ತೀನಿ ಅಪರೂಪ ಯಾವಾಗ್ಲ ನಾನು ತಿನ್ಬೇಕು ಅನ್ನುತ ಅನ್ನಸ್ದಾಗ. ಅಪ್ ರೂಪಕೊಂದು ಸರಿ ಮಾಡ್ತೀನಿ ಅಷ್ಟೆ.
ಹ್ಮ್ ನಾನು ಮೂಲಗ್ಗಿ ಆಲ್ಗಡೆ ಬೇಳೆ ಸೊಪ್ಪು ಎಷ್ಟ ಹಾಕ್ಬಿಟ್ಟ ಜೈ ಅನ್ಸ್ಬಿಡ್ತೇನಿ. ಮೂಲಂಗಿ ಸ್ವಲ್ಪ ಕಮ್ಮಿ ಆಗ್ತೀನಿ ಹ್ಮ್ ನಂಗ್ಗದೇ ಇಷ್ಟ ಇಲ್ಲಿ ಮಕ್ಕಳು ಎಲ್ಲಾ ತಿಂತಾರ ನಾನ್ ಮಾಡದ್. ತರವುಮ ಸೊಪ್ಪು ಸಾಂಬಾರ್ ಸಕತ್ ಇಷ್ಟ ಪಡ್ತಾರೆ.
ಇಲ್ಲಯ ಧನು ಕೀರ್ತನೆಲ್ಲಾ ಇಷ್ಟಪಡ್ತವೆ. ಚೆನ್ನಾಗಿರ್ತದ ಆಂಟಿ ಮಶಪ್. ಮಾಡೋದು ನೀನು ಹಂಗೆ ಮಾಡಮ ಅಂತ ಹುಡುಗರು ಮಾಡಿದ್ರೆ ಹಂಗೆ ಮಾಡ್ತವೆ. ಬಂದ್ ಕೇಳ್ ತ್ತ್ ವೆ ಹೆಂಗ್ ಮಾಡೋದ್ ಎಳ್ಂಟಿ ಅಂತ. ಏನು ನಮ್ಮ್ನಗ ಇರೋರ್.
ಹ್ಮ್ ನಾ ನನ್ ಅಂತೆ.
ಅದು ತೆಳುಗ್ಗಿರ್ಬಾರ್ದು ಇವ್ರಿಗೆಲ್ಲ ಗಟ್ ಟ್ಟಿಗಿರ್ಬೇಕು ಸಾಂಬಾರು. ಹೊ ಸೌಟ್ಟ್. ತಟ್ಟೆೆಗೆ ಬಿಟ್ರೆ ಅದ್ ಆಕಡೆ ಈ ಕಡೆ ಕಡೆೋಗ್ಬಾರ್ದು ನಾವ್ ಎಲ್ಲಿ ಬಿಟ್ಟಿರ್ತಿವೊ ಅಲ್ಲೇ ಇರ್ಬೇಕು ಅದು.
ಹ್ಮ್ ಹ್ಮ್
ಅದಿಕ್ಕೆ ಬೇಜಾರು
ಹ್ಮ್ ಹ್ಮ್ ಒಟ್ಟಲ್ಲ ಅವ್ರ ಮನೇಲಿ ತಂದ್ಕೊಟ್ಟಿ ತಿಂತಾನೆ. ಅವ್ರಮ್ಮ ಯಾವಾಗ್ರು ಮಾಡಿದಗ್ಳು. ತಂದ್ ಕೊಡ್ತಾರೆ ಯಾವ್ದಾದರು ಕಾಳುಗಳ್ ಹಾಕಿ. ಮಸತ್ ಅಂತ ಮಾಡ್ಕ್. ತಂದಿರ್
ಕುೂಂಬ್ ಸೊಪ್ಪಾಕಿ ಮಾಡ್ತಾರೆ ಅದ ಚೆನ್ನಾಗಿರ್ತದ ಅದೊಂದ ಇಷ್ಟ ನೋಡು.
ಹ್ಮ ಹ್ಮ್ ಹ ನನ್ ಯಾವ್ದು ನಾ ನಂಗ ಅವ್ರು ತಂದ್ ಕೂಡೊ ಸರ್ ನಾನ್ ಯಾವ್ದು ಇಷ್ಟ ಪಡ್ತೀನಲ್ಲಾ ಯಾವಾಗಾದೂ ತಿನ್ ಚೆನ್ನಾಗಿತ್ತು ಅಂದ್ರೆ ಇಷ್ಟ ಆಯ್ತು ಅಂದ್ರೆ ತಿಂತೀನಿ ಅಷ್ಟೇ.
ಹ ಈ ಕಡೆಗೂ ಆ ಕಡೆಗೂ ಬೇಜಾನ್ ವ್ಯತ್ಯಾಸ ಅದೆ. ಸಾರಲಿ.
ಹೌದು
ಅ ಪುಡಿಲೆ ಡಿಫ್ರಂಟ್ ಐತಲ್ಲ ಸೊ ನ ಅವ್ರ ಹೆಂಗ್. ಹಂಗೆ ಮಾಡಿದ್ರು ನಮಗ್ ಆ ಟೇಸ್ಟ್ ಇಡ್ಸಲ್ಲ.
ಉಪ್ಪು ಕಾರ ಎರಡು ಸೇರಿ ಪುಡಿಯೋರ್ದು ಇಲ್ಲ ಉಪ್ಪು ಕರ ಅಂತೀನಿ ಖಾರ ಬುಧನ್ಯ ಹ್ಮ ಹ. ನ ನಾ ಅಲ್ಲಿದಾಕಲ್ಲ ಹ ಪದಕ್ಕವರು ಯಾರಾರು ಬಂದಾಗ ಅಲ್ಲಿದು ತಂದಿಟ್ಕೊಂಡಿರು ಅಂತ ಅಂತಾರೆ ಅದು ಅಟ್ಲೀಸ್ಟ್ ಬರೀ ಸಾಂಬಾರ್ ಪುಡಿ ಬರುತ್ತಲ್ಲ ಅವ್ರದು ಧನಿಯಾ ಬೀಜ. ಅದನ್ನ ತಂದಿಕ್ ಕೊಂತ ಒಂದ್ಸತಿ ಇಲ್ಲಿ ಅಡುಗೆ ಮಾಡ್ತಾರಲ್ಲ ಬರ್ತಡೆ ಅದು ಇದು ಫಂಕ್ಷನ್ ಇದ್ದಾಗ.
ಚೆನ್ನಾಗಿರಲ್ಲ ಅದು ಚಿಕನ್ ಸಾಂಬಾರ್ ತಿನ್ನಕ್ಕಾಗಲ್ಲ ಅದು.
ಅ ಬರೀ ಸಾಂಬಾರ್ ಪುಡಿ ತರ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಇದ್ಮಾಡ್ತೀನಿ ಇದನ್ನು ಒಂದ್ಸತಿ ತೊಂದಿರ್ಕೊಂಡಿದ್ದೆ ಯಾಕ ಒಂದೊಂದಿನ ಇವ್ರು ಒಂದೇ ತರ ಇರ್ತತಿ. ಸಾರು ಅನ್ನೊವನಾ ಅದಕ್ಕೆ ಅದೇ ತರಕಾರಿ ಸಾಂಬಾರ್ದು ಪೌಡರ್ ತಂದಿಟ್ಕೊಂಡಿದ್ದೆ ಅವ್ರು ಮನೆದ ಆಮೇಲೆ ಖಾಲಿ ಆದ್ ಮರ್ತಂದಿಲ್ಲ ತರ್ಸ್ಕೋಬೇಕು ಅಲ್ಲಿಂದ. ಆಮೇಲೆ ಖಾರಪುಡಿ ಕೊಟ್ಟಿದ್ರ ಅದೇನ್ ಖಾರಪುಡಿ ಕಲರ್ ಇಲ್ಲ ಒಂದು. ಇನ್ನೊ ನನ್ ಕಾಫಿ ಬೀಜ ಸ್ಮೆಲ್ ಬರ್ತದ್ ಅದ್ರಲ್ಲಿ ಕಾಫಿ ಪುಡಿ ಸ್ಮೆಲ್ಲು.
ಮನೆ ಪುಡಿನ ಅಂಗ್ಡಿ ಪುಡಿನ ಮನೆ ಪುಡಿ ಯಾಕ್ ಸ್ಮೆಲ್ ಬರುತ್ತೆ.
ಮಿಕ್ಸ್ ಆಗಿರೋತರನೇನಾ ಸ್ಮೆಲ್ಲು.
ಮೆಣ್ಸಿಕಾಯಿ ಚೆನ್ನಾಗಿರಲ್ಲ ಅನ್ಸುತ್ತೆ ಅಷ್ಟೇ.
ಏನಪ್ಪಾ ಆ ನಾನ್ ಅದ್ಕೆ ಕೇಳಿದ್ದೆ ಏನಾದ್ರು ಕಾಫಿ ಡಬ್ಬದ್ದಕ್ಕೆ ಏನಂತರ ಹಾಕಿದ್ರ ಕಾರದ್ ಪುಡಿನ ಅಂತ ಇಲ್ಲ ಅಂದ್ರಪ್ಪ ಒಂದು ಅದಾಗಿರುತ್ತೆ ಇಲ್ಲೊಂದು ಯಾರಾರು ಮಿಲ್ಲಲ್ಲ ಇವ್ರ ಮಿಲ್ಲಲ್ಲೆ ಕಾಫಿ ಬೀಜನು ಮಿಲ್ ಮಾಡಸ್ತಾರ.
ಇಲ್ಲ ಇಲ್ಲ ಅದ್ಬೇರೆದು.
ಹಂಗಾರ ಕಾಫಿ ಪೌಡರ್ ಡಬ್ಬುಕ್ಕೆ ಹಾಕಿರ್ತಾರಷ್ಟೇ.
ಅದೆ ಡಬ್ಬೆಲ್ಲ ಇದಾಗಿರ್ತದ ಅಷ್ಟೇ. ಕಾಫಿ ಬಿಡೊದ್ ಬೇರೆ.
ಸೇಮ್ ಕಾಫಿಪುಡಿ ಸ್ಮೆಲ್ಲೆ. ಹ್ಮ ಅದಕ್ಕೆ ಸುಮ್ನಾದೆ ನಾನ್ ಅದಕ್ಕೆ ಆ ಖಾರ ಪುಡಿ ಉಪಯೋಗ್ಸೋದಿಲ್ಲ ಕೊಟ್ಕಳ್ಸ್ಬಿಟ್ಟೆ ಅದು ಅದು ಕಾಫಿ ಪುಡಿ ಸ್ಮೆಲ್ ಬತೖತ್ ನಾನ್ ಉಪಯೋಗ್ಸಲ್ಲ ಅಂತ ಅದ ಖಾರ ಪುಡಿ ಅನ್ಸದೇ ಇಲ್ಲ ಕಾಫಿ ಖಾರ ಪುಡಿ ಕೊಟ್ರದದು.
ಹ್ಮ್ ಈ ಸರಿ ನಾನೇ ಮಾಡ್ಕೊಂಡಿದ್ದೀನಿ ಪುಡಿ.
ಅಛಾ
ಆದ್ರೆ ಆತರ ನಮ್ತರ ಅಲ್ಲ ಇವ್ರ್ ತರನೇ
ಹಾ ಹಾ ಹಾ ನಮ್ಮುನ್ ತ್ರ ಮಾಡ್ಸ್ಕೊ ಬಂದಪ್ಪಾ ಎಡ್ಸ್ ತಿ.
ಕವಿತಾ ನಾನು ತಾಮಂದಿದ್ದೆ ಖಾಲಿ ಆಯ್ತು ತಿರ್ಗಾ ಮೊನ್ನೆ ಹೋದಾಗ ಕೇಳ್ಲಿಲ್ಲ. ಕೊ ಬೇಜಾರಾಯ್ತು ಬೇಡ ಅಂತ ಸುಮ್ನ ಬಂದೆ.
ಹ್ಮ್ ಯಾವ್ದಿದು ಸಾಂಬಾರ್ ಪುಡಿ ನ
ಹ್ಮ್
ಹ್ಮ್ ಬೇಕ್ ನೆಕ್ಸ್ಟ್ ಟೈಮ್ ಬಂ ಬರ್ವಾಗ ನೆಪ್ಸ ನಾಎತ್ಕೊಬತ್ತೀನಿ ಇಲ್ಲಿಂ
ಯಾಕೋ ನಿಮ್ ಶೇತಕ ಪ್ರವೀನಣ್ಣ ಮುಂಚಿಂತರ ಅಂತ ಅಂತ ಅನ್ಸಲ್ಲ.
ಶ್ವೇತಕ್ಕ ಪ್ರವೀಣನ್ನ ನ
ಕವಿಯಕ್ಕನು ಪ್ರ್ರವೀಣಣ್ಣಾನು.
ಹ್ಮ
ಅದಿಕ್ಕೆ ಕೇಳಿರ್ರ್ ಪರ್ಲಿಲ್ಲ್.
ನಾನವತ್ತು ಇನಿ ಲಾಸ್ಟ್ ಟೈಮ್ ಇನ್ ನದ್ ನೀನ್ ಬಂದಾಗ ನೀನ್ ಇದ್ದಾಗ ನನ್ ಬಂದಾಗ ಮತ್ತ್ ತಿದ್ನಲ್ಲಾ ಆವತ್ತೆ ಲಾಷ್ಟು ಅಲ್ಲಿಂದ ಏನು ತರ್ಕೊಡ್ದು ಅಂತ ಹೇಳ್ಬಟವ್ನ್. ಅದಕ್ಕೆನಂತರಲ್ಲ.
ನಾನು ಅದಾದ್ಮೇಲೆ ಇಲ್ಲ್ ಕುಳ್ಳಮ್ಮ ಒಂದ್ಸರಿ ಮಾಡಿಸ್ಬಿಟ್ಟ್ ಪುಡಿ ತಂದ್ಕೊಟ್ಟಿದ್ರು. ಅದನ್ ಬಿಟ್ರ ಮತ್ತ್ ತ್ತೆ ತಿರ್ಗಾ ಏನ ತಂದಿಲ್ಲ ಈಗವ್ಳೇ ಹೇಳ್ ಕಳ್ಸೌಳೆ ಬರ್ವಾಗ ಸೊಸೈಟಿ ಅಕ್ಕಿದ್ರೆ ತಗೊಂಡ್ ಬಾ. ದೋಸೆಗೆ ಇಡ್ಲಿಗಕ್ಕಿಲ್ಲ ಅನ್. ತ್ ಆಯ್ತು ತತ್ತೀನಿ ಅಂತ ಬಂದೆ
ಹ್ಮ್ ಯಾಕಕ್ಕಿ ಏನಾಯ್ತಂತೆ.
ಅವ್ರ್ದು ಕಾರ್ಡ್ ಕ್ಯಾನ್ಸಲ್ ಆಗೈತೆ.
ಹೆಕ್ಕೆ
ಅವ್ರು ಇದ್ ಕಟ್ತಾರಲ್ಲ. ಟ್ಯಾಕ್ಸ್ ಗಾಡಿದೋ ಅದ್ಕಿ ಪಾಲ ಕ್ಯಾನ್ಸಲ್ ಆಗೈತೆ.
ಹಾ ಹಾ ಅದೇ ಅವತ್ ವಿನಿಯ ಮಾತಾಡುದ್ರಲ್ಲ ಹ್ಮ್.
ಅವ್ರ ಒಬ್ಬ್ರಿಗೆ ಎಷ್ಟು ಐದ್ ಕೆಜಿನ ಏನ ಅಷ್ಟೇ ಅಲ್ವಾ ಬರೋದ.
ಹ್ಮ್. ಹ್ಮ ಅದಕ್ಕೆ ಯವತ್ತು ಮತ್ತ ಅಲ್ ಮಾತಾಡಿದ್ಕ ವಿನಿ ಎಲ್ಲಲ್ ಇದ ಬೇಡ ಏನ ತರ್ಬೇಡ ಓತಿಯ ಹೋಗ್ಬಾ ಅಷ್ಟೇ ಅಂತ ಅಂತಾನ ಮತ್ತ ಅವ್ರ ನೀನ್ಗ ಮಾತಾಡಿದಕ ವಿನಿ ಫುಲ್ ಬ್ಲಾಸ್ಟ್ ಆಗೋಣೆ.
ಏನ್ ಮಾಡ್ತಯ ನಾವ್ ಅಡ್ಜಸ್ಟ್ ಮಾಡ್ಕೇಬೇಕಲ್ಲಾ.
ಹ್ಮ ವಿನು ಇದು ಹಾ ಧೂಮಗಿರಮ್ಮಂಗೆ ಕ್ಯೂನಿಇದ್ದಿದ ಮುಗಿನಿಂಗ ಇರೋದ ಹೇಳಿದರ.
ಏನೋ ಏಟಾಗಿತ್ತಂತೆ ಅಂತಲೇನೋ ಹೇಳಿದನೇನಪ್ಪಾ.
ಹ್ಮ. ಯಾವಾಗ್ಲೂ ನಂಗೆ ಫೋನ್ ಮಾಡದಂತೆ ನ ಫೋನ ಬಂದಿಲ್ಲ ಅಮ್ಮನ ಹತ್ರ ಮೊನ್ನೆ ಅದ ಯಾವುದೋ ಹೊಸಗೆ ಹೋಗಿದ್ರ ಅಂತಲ್ಲ.
ಹ್ಮ್.
ಅವಾಗ ಹೇಳ್ತಿತ್ತಂತೆ ವಿನಿ ಹೆಂಗ ಅವನ್ನೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಹಾಂ ಏನು. ಹಾ ಏನಾಯ್ತೆ ಹೋಗಣ ಅಂದ್ರೆ ಎಪ್ಪ ಇರ್ತಾರೆ ಬೇಡ ಅಂತ ಇದ್ ಮಾಡಾತಾರೆ ಸುಮ್ನೆಲ್ ಬಂದ ಏನಾದ್ ಇದಾದ್ರೆ ಅಂತ ಅದಕ್ಕೆ ಹೋಗಿಲ್ಲ ಅಂತ ಮಾತಾಡ್ತಿದಂತೆ ಯಾವ್ದಪ್ಪ ನಂಗ ಫೋನ್ ಬಂದಿಲ್ಲ ಕಣಮ್ಮ ಅಂದೆ. ಹ್ಹಾ ನಿಂಗ ಹೇಳಿದಿನಲ್ಲ ನೀನ್ ಹೇಳರ್ತೀಯ ಅಂತ ಕೇಳ್ದೆ.
ಅದೇ ಫೋನ್ ಮಾಡಿದ್ರು ಊರಿಗೆಗ ಬತ್ತಿಯ ಅಂತ. ಹಾಗೆಲ್ಲಾ ಮಾತಾಡ್ತಿರ್ಬೇಕ. ಖರೆಲ್ದೆ ಅನ್ಸತ್ತೆ.
ಹ್ಮ್ ಗಲಾಟಿ ಅದು ಇದು ಅಂತ ಹೇಳಿಲ್ಲಾ ತಾನೆ.
ಇಲ್ಲಪ್ಪಾ ನಿಮ ನಾಲ್ಲ ನೀನ್. ನನಗ್ ಹೇಳ್ಬೇಡ ಅಂತ ಹೇಳಿ ನಿಮ್ ಸೇತ ಮುಂಗ್ ನೀನೇ ಹೇಳಿದ್ಯಾ. ಅವ್ಳತ್ರ ನಿಂಗೆ ಮಾತರ್ತಿರ್ಬೇಕಾದ್ರೆ ಆಸ್ಪತ್ರರೆದ ಇದ್ ಬಂತ ದಿವ್ಯಾಂಗ ಹುಷಾರಿಲ್ಲಾ ಅಂತ. ತಾ ಬಂದಿಲ್ಲ ನೋಡು ಫೋನ್ ಮಾಡಿ. ಇಲ್ಲ ಅಂತ ಬೈತಿದ್ನಾ.
ಹ್ಮ.
ಮಾತಾಡ್ತಾ ಹಿಂಗೆ ಹು ವಿನಿ ವಿನಿಗ್ ಏನ್ ಮುಗಿ ಏಟಾಗಿದಂತಲ್ಲ ಅವಳು ಅಲ್ಲ ಆಸ್ಪತ್ರೆಗೆ ಅವ್ಳೇ ಅಂತ ಅಂದೆ. ಏ ಕೂತ್ಕೊಳ್ಳೆ ಸಾಕು. ನಂಗು ಗೊತ್ತು ಅಂದು.
ಹಹಹ ಹ ಹ ನಾನ ಆವಾಗ ಯಾವತ್ತ. ತ್ ವಾ ಲೇಟಾಗಿ ಹೇಳ್ದೆ ಆವಾಗ ಪುಟಮುಂಗೆ ಪುಟಮುಂಗೆ ಹೇಳ್ದ ಅಂತ ಪುಟಮ ಹೇಳ್ದಲ ಅಂತ. ಅಂದ್ರೆ ಇಲ್ಲ ಅಂತಂದೆ ಹೂಂ ನಾ ನೆ ಹೇಳಿದ್ದೆ ನಾನೇ ಹೇಳ್ತಿನ್ ಸುಮ್ನಿರು ಬಿಡ್ಬೇಡ ಅಂತ ಅಂದೆ. ತ್ ಹೇಳೇ ಇಲ್ಲ್ವಲ್ಲಾ ನಿನಗ್ ಹೇಳ್ಬೇಡಾ ಅಂದ್ರೆ ಅಂತ ಇದ್ಲು.
ಏ ನಾನ್ ಸುಮ್ನೆ ಅವತ್ಮತ್ಯಾಕ್ ಬರಕ್ ಯಾಕೋದೆ ಅವತ್ತು ಅಂತ ಇದ್ ಮಾಡ್ತಾ ಇತ್ತು ಯ ಬಿಡು ಇನ್ನೇನ್ ವಿನಿ ಮನೆಗೂ ಕರಿಯಲ್ಲ ನೀನ್ ಅವ್ರನ ಅವ್ರು ಬಂದಾಗ್ಲು ಹೋಗಿಲ್ಲ ಅಂದ್ರೆ ಬೆಡ ಮಾಡ್ಕೊಳಲ್ವಾ ಅಂತ ಇದ್ ಮಾಡ್ತಿದ್ದ. ಏನ್ ಮುಂದಕ್ ಬರೋದ್ ಇದ್ದಿದ್ದಯ ಏನ್ ಇವಾಗ ಇರೋ ಪ್ರಾಬ್ಲಮ್ ಇದ್ ಮಾಡ್ಕಳ್ರಿ.
ನಿಮ್ಮ್ ಮಾವ ಬೇಗ ಮೂಲೆಲ್ ಕುತ್ಕೊಳ್ಳಿ ಬ
ಹ್ಮ ಅದ ಆಗಲ್ಲಾ
ಟೈಮ್ ಬರ್ಬೇಕು. ಅವ್ಕುನು ಅದು ಟೈಮ್ ಬಂದ್ ಲೇ ಆಗದ್.
ಹ್ಮ್ ಹ್ಮ್ ಅದಕ್ಕೆ ಅವನ್ ಬೇರೆ ಮಾಡ್ಕೊತಿರ್ತಾನ್ ನಾವೆರಡ್ ಮೂರ್ ಸತಿ ಎರಡ್ ಸತಿ ಏನೋ ಹೋಗಿದ್ದೀವಲ್ಲಾ ಅಲ್ಲಿ ಅವ್ರು ಇಲ್ಲಿಗ್ ಬಂದಾಗ ಒಂದೊನ್ಸತಿ ಅಂತಾನೇ ಕರಿ ಅಂತ ಈಗ ಬಂದ್ರುನುನು ಅವ್ರಗ್ ಆಚೆ ಹೋಗ್ಬಿಡ್ರಿ ಆಯಪ್ಪುನ್ ಮುಂದೆ ಬರಂಗ್ ಮಾ ರಂಗ್ ಮಾಡ್ ಬರ್ಬೇಡಿ ಅಂತ ಅ ಅಂತ ಹೇಳಕ್ಕಾದದ.
ಹೇಳ ಈಗ ನಮಿ ನಮಗ್ ಗೊತ್ತು ನಾವೇ ಬೇಕಾದ್ರೆ ಸುಮ್ಮ್ನೆ ಒಳಗಿರ್ಬೋದು. ಮಕ್ಳುಗಳ ಜೊತೆ ಬಂದಾಗ್ ಗಾ ಮಕ್ಳ ನೀ ಒಳಗ್ ಕೂರ್ಸ್ಕಳಕ್ ಆಗಲ್ವಲ್ಲ. ಅವು ಕೂಗಾಡ್ತವೆ ಗಲಾಟಿ ಮಾಡ್ತ್ ತವೆ. ಕೇಳ್ಸೆ ಕೇಳಸ್ತಾದವಾಗ. ಸುಮ್ನೆ ಏನಕ್ ಕ್ಕೆ ಬಿಡು ಬರ ಟೈಮ್ ಬರ್ತದ ಅವಾಗ ಬರೋಣ.
ಹ್ಮ್ ಹ್ಮ್ ನಾನ್ ಅದಕ್ಕೆ ವಿನಿ ಹತ್ರ ಒಂದ್ಸತಿ ಬೇರೆ ಮಕ್ಕಂಡ ಹಳ್ತಿರ್ತೀನ. ಅವತ್ ಯಾವಾಗ್ಲೂ ಅನ್ಸಿ ಮದ್ವೆ ಅಷ್ಟು ಒಂದ್ ಆರ್ ತಿಂಗಳಲ್ಲೇ ಅವಾಗ್ಲೂ ಶ್ರೀಧರ ಕೇಳಿದ್ದ.